ಹಲೋ
ಏನ್ ಮಾಡತಿರಿ.
ಬಾಟ್ಲಿ ನೀ ಹಾರ್ಶಿಂಗಾವ್ ಹೊಡೆದ್ ಆಟಾ ಆಡ್ಲ ತಿವ್ ನೋಡು.
ಆಟಡ್ಕೊ ಕುತ್
ಹು ಹಃ ಹಃ
ಗುಣನೆ
ಹ್ಮ ಮತ್ತ್ ಮಾಡ್ತೇನ ಪಲ್ಯ ಸೋಸ್ ತುತ್ಲಾತಿದೆ ಅವ್ರೀಗ್ ಒಂದ್ ಸಲ ತೋರ್ಸ್ಕಡ್ಬೇಕತ್ತೇ ಆಡ್ಲಕತ್ತಿದೆ.
ಯಾರಿಗ್ ತೋರ್ಸ ಕೊಡ್ಬೇಕಂದಿ. ಏನ್ ಆಟಾಡ್ಲ ಕೊಟ್ಟಿದೆ ಏನಾರ ಬಟಲ.
ಮತ್ತ ನಾನು ಅನ್ ಅನ್ನ ಮಾಡ್ಬಕಂತ್ ಹೇಳಿ ಅಕ್ಕಿ ತೊಳಿತಿ ನೋಡ. ಅನ್ನ ಮಾಡ್ಬೇಕಂತೆನೆ ಅಕ್ಕಿ ನೆನೆ ಇಡ್ಲತ್ತಿನವ.
ನನ್ನ ಕ್ರೆಡಿಟ್ ಅದು.
ಬುಡನೆ ಹೊಡ್ದು ಚಾನ್ಸ್.
ಒಂದ್ ಆರು ನಿಮಿಷ ಆಯ್ತು ಆ ಫೋನಿಗೆ ನೋಡಿದಿಲ್ಲ ನಾವ್ ಅಟಾವೆ.
ತಿಲಲ್ಲ ನಿನು ಏ ಬಿಡು ಆಮೇಲ್ ಮಾ ತರ್ತಿನ್ ಮೂರ್ಬಿಡ.
ಗೆ ಹಾ ನಮ್ಮದೇ ಅದೃಷ್ಟ ಬಂದ್ಬಿಡು. ಏ ಸತ ಎಷ್ಟ ಇಡ್ತೀನಿ. ಹಾ ಹಂಗಲೋ.
ನೀ ಅಷ್ಟು ಸೌಂಡ್ ಇಟ್ಕೊಂಡು ಅಷ್ಟು ಭಾಷಣ ಬಿಕ್ಕಕೊತು ಹೋಗಿ ನಿಮ್ಮ ಯಜಮಾನ್ರ ಬಾಜು ಕೂತು ನಿನ್ ಮಕ್ಳು ಬಾಜ್ ಜು ಕುತು ಮಾತೆಳ್ ನಿ.
ನಾನುನ್ನ ಮಾಲಾಕ ತೋರ್ಲಿಕ್ ಹೋಗಿದ್ದೇನ
ಏನ್ ತರ್ಸ್ಲಿಕ್ ಹೋಗೀದೇ
ಕ್ರೆಡಿಟ್ ಆಗ ಬತ್ತ
ಪುರ್ಸೊತಿಗೆ ಇರ್ಲಿಲ್ಲ ನ
ಯಾಕ್ಕೋ
ಹ್ಮ್
ನಿಮ್ದೇನ್ ನಡದ
ಅನ್ನಕ್ಕಿಡಕತ್ತಿನ ಅಂತ ಹೇಳಿಲ್ಲ
ಹ್ಮ ನಿಮುದ ನ್ ಸಲೆಂಟ್ ಅದ ನೋಡಿಂಬೋದು
ನಾನೇ ಅನ್ನಕ್ಕ ಕುಕ್ಕರ್ ತೊಳಗತ್ತಿನಟೆ ನಿಮ್ಮಂಗ ಸೌಂಡ್ ಇಲ್ಲ ನಮ್ಮ ಸೌಂಡ್
ಏನಡ ಏರನ್ನ ಮಾಡ್ತೀರಿ
ಬಿಳಿ ಏನ ಮಾಡ್ತನಿ ನೋಡಿ ಯಕಕ್ ಮಾಡಿಲಿ ನಿಂಗು ಸೇರಿಸಿ
ಎಪಡಪಾ ನಮ್ಮ ನಿನ್ನ ಎ್ಣಾದ ಅದೇ ಪಣ ಉಡಿತೀನ
ನಾ ಬಿಳಿೆ ಎನ ಮಾಡ್ತಿನಿ ಸಾಂಬಾರ್ ಅದ ಹ್ಯಾಂಗಿದ್ರು ನಮ್ಮ್ಗ ಒಂದ ಎರಡು ರೊಟ್ಟಿ ಮಾಡ್ಕೊಡ್ತೀನಿ
ಹ್ಮ್
ನಿನ್ನೆ ಫ್ರಿಜ್ ನಗಿಟ್ಟಿ ನನ್ನ ಚಂದ್ ಇರ್ಲಕ್ಕತ್ತದ ಈಗೆಲ್ಲಾ ಫ್ರಿಜ್ ನಗ ಇಟ್ಟಿದು ಬಿಸಿ ಮಾಡ್ತೀನಲ್ಲ ಅದಕ್ಕ
ಕುಬಿಸಿ ದ ಇಲ್ಲಿದು
ಹಓ ಆ ಪಣ ಮುಡಿ ಪಣ ಮುಡತೀಿನಲ್ಲ ಇವು ಬರ ಈ ಟಿ ಶರ್ಟಿಗೆ ಅಡಚ ರ್ಪ ಕೊಟ್ಟ ಬಂದನಲ್ಲಿ
ಟೀ ಶರ್ಟ ಐದ್ ತಗೋಣನವ ಐದ ಟೀ ಶರ್ಟ ಒಂದ್ ಚಡ್ಡಿ ತಗೊೋಣನ ನಾವ
ಹ್ಮ್ ಹನ್ನೆರಡ್ನೂರ ಚಿಲ್ಲರಗ್ಯಿದೆ.
ಎರಡ್ ಸಾವಿರದ ಎರ ಸಾವಿರ ಚಿಲ್ಲರೆ. ಒಂದ್ ಹಿಡಿದ್ ಅಲ್ಲಿಗೆ ಬಂತಲ್ ರೂಪಾ ನಾಲ್ಕೈದಲಿ ಇಪ್ಪತ್ತು. ನಾಕ್ನೂರು ಟೀ ಶರ್ಟ್ ಸ ನಾಕ್ನೂರು ಮುನ್ನೂರ.
ಟೈಮ್ ಇರ್ತದೆ ಚಡ್ಡಿ
ಏ ರಾತ್ರಿ ಮಕ್ಕೋಬೇಕಾದ್ರೆ ಚಡ್ಡಿ ಅಕೊಂಡು ಮಕ್ಕೋತನ
ಹರ ಟಿ ಶರ್ಟ್ ಆ.
ಅವ ಟಿ ಶರ್ಟ್ ಟಿ ಶರ್ಟ್ ಅದ ಮ ದೊಡ್ಡ ಡಿಸ್ಕಶನ್ ಮಾಡಿ ನಾವ್ ಇಬ್ರು.
ಬ್ರೇ.
ಟಿ ಶರ್ಟ್ ಅವಲ್ಲ ಯಾಕ ಅಂತ ಪರಿ ತೋಳಗತ್ತಿದಿ ಅಂತ ಅಂದ್ರೆ ಉಡ್ಗೋಿ ಹಡ್ಕೋಬೇಕೆ ಏನಾರ. ಅಂತ ಹೇಳಂದ್ರೆ ಮತ್ತತ್ ಉುಡ್ಕೊಂಡೆಗೆ ಹುಡ್ಕ. ಟ ಶರ್ಟ್ ಏ ಒಂದು ಇಪ್ಪ ಜೊ ಇತಾರೆ ನಂದ್ರ ನಿನ್ ತಮ್ಮೆ ಸಿ ಇಟ ಅ ನ್ ನನಗೆ.
ಹ. ತಮ್ಮ ಹೆಸರು ಇಟ್ಟನಲ್ಲ ಅಂದ್ರ ತಮ್ಮ ಅಂದ್ರ ನೋಡುೋ ಇಲ್ಲಿ ಇಲ್ಲಿ ಕೇಳು.
ಮಾಮಾ. ಮಾಮಾ ನೋಡಿ ಎಏಸ ಹುಟ್ಟುಗಡೆ ಒಟ್ಟಗು ಕೂಡಲ್ಲ ದಿನಕ್ಕೆ ನಾಕೈ ಜೊತೆ ಡ್ರಶ್ ಹೆಂಗ್ ಮಾಡತಾನ. ಅಂತ ಹೇಳ್ದ ನ ಸುಮ್ಕೋತ ನಾನು ಅದೇ ಹೇಳನೆ ಅವ್ನಿಗೆ ಅಬೀ ತಗೊಂಡ. ತನ ಅವ್ರಿಗೆ ಕೊಟ್ಟ. ತೋಳೋಕ್ಕೆ ಹಂಗಿಲ್ಲ ಜಾಸ್ತಿ ಅಂತ ಹೇಳಿನಿ ಆದ್ರ ಬಿನು ನಿಮ ನಿಮ್ ತಮ್ಮ ಮೊದ್ಲಿಂದನು ಬಟ್ಟ ಜಾಸ್ತಿ ಬ. ತನಿಲ್ಲ.
ಈಗೇಏನ ಆಾಗ್ಯದ ಬಾ ಅತಳು ಅವ ಯಾವ್ಯಾವ್ ಹೈಕೊಂಡಿಲ್ಲ ಒಟ್ಟಾ ಬಳಸ್ಲಾರದವು. ಒ ಎಥಳಸು.
ನಾ ಹಾಕೋಬರ್ದೇನ ಅಂತಂಗ ಆಯ್ತಪ್ಪ ಹಾಕೋ ಹೋಗದ ಆಕಿ ಸಾನ ಕುಡಸಣ. ಹ್ಮ್ ಅವ ಬರ್ತಡೆ ಕುಡಸ್ತೀನಂದು ಕುಡ್ಸ್. ಕ್ಕ ಹಂಗೆ ಕೊಡ್ಸೋದಾಗಿರ್ಲಿಲ್ಲಕ್ಕೀಗೆ.
ಹಾ.
ಯ ಕೊಡಸುಮ್ಮ ನಣ.
ಹ್ಮ. ಹ್ಮ್ ಹ್ಮ್ ಹ್ಮ್ ಆಕಿ ಸಹನ ಕಕಣಕನಾ. ಹ ಆ ಕಾಸಿಂದ ಕರ್ಕೊಂಡ್ ಬಾರ್ ಹದ ಕಾರಡೋಗಿತ ನಾವಂಗ್.
ಇಲ್ಲ ಇಲ್ಲ ಕಾಲೇಜ್ ನಾ ಹೋಗಿಲ್ಲ ಕರ್ಲಿಕ್ಕೆ. ಅವ್ರಿಬ್ರು ಗಡಿ ತಗೊಂಡ ಹೋಗತಾರಲ್ಲ ಪ್ರಕೃತಿನೈಕ ಹ್ಮ್ ಬಂದ ಮೇ. ವ ಮತ.
ಹ್ಮ್.
ನಂಗೆ ಹೋಗ ಅಂದ್ರೆ ನ ತಂದೆ ನ ಪಸಂದ ಮಾಡಲ್ಲ ಸು ಆಫೀಸ್ ಮಾಡಕ್ ಕುಡುದು ಬೇ ಬೇಡದ್ರ ಪಂಚಾಯತಿನ.
ಹ್ಮ್.
ಮಾಡ್ರ ಅಂತ ಅವ್ರದವರು ಇಬ್ರು ಹೋಗ್ಯಾರ ಅವರು ಹೋಗಕಿರ ತಗೊಂಡ್ ಬಂದಾರ. ಈಟಾಗ.
ಹ್ಮ್. ಕುಡ. ಹ. ಹ್ಮ್ ಇಲ್ಲ ನಾ ಅಡಿ. ಹಲೋಟ್ಟ ಇತ್ತ ಪನ್ನಟ್ ವರ. ಹಲೋ. ನಿಂಬಲ್ ನೆಟ್ವರ್ಕ್ ಓಲತ್ತದ್ ನೋಡ್ರಿ.
ನೆಟ್ರ್ ಕೋಲತ.
ಏನೇನು ನಿನ್ನನ್ ಹಗೆ ಹೋಗ್ಯದ ನಿಂಬದ್ ನೆಟ್ವರ್ಕ್.
ಹಾ ನೀನು ಹಿಗೆ ನೆಟ್ವರ್ ಹಿ ಮಾತಡ ಆಗ್ಲಿಲ್ಲೋ.
ಹ್ಮ್ ಪ್ಲಾಸ್ಟನ್ ಕಾಲರ್ ಹ್ಮ್ ನೆಟ್ವರ್ಕ್. ಒಳಗ ನೋಡಿ ನಿಂಬಲ್ಲಿ.
ನೆಟ್ವರ್ಕ್ ಬರಲದಲ್ಲ ಗುಲ್ಬರದಾಗ ಏನ್ ನೋಡ್ಬೇಕ
ಹಂಗ
ನಡಮ ನಡಮ ಅದಂದು ಕಡಿ ಮಾಾ ಆಲೂಗಡೆ ಕುದ ಸಿಟ್ಟಿದ್ದಲ್ಲಿ ಏನ್ ಮಾಡ್ದಿ
ಒಕ್ಕಡದ
ಗುಡ ನೀ
ಹ್ಮ್ ಮತ್ತೆ ನಾವ್ ಹೆಂಗಗೆ ಮೊದ್ಲಾಗ ಗೊತ್ತಾರ ಎಚ್ಚದ ಕೈ ನೋ
ಹ್ಮ್ ಹ್ಮ್ ಹ ನಾನು ಚಪಾತಿ ಮಾಡ್ಲನ್ಲ್ಲಾತೀನಿ ಅವಾನು
ಈಕ
ರೊಟ್ಟಿ ಹಟ್ಟು ಬೀಸ್ಕೊ್ ಬರ್ಲಿಲ್ಲ ಅದು ಅದ ಜಿಗಿ ಇಲ್ಲ ಬೇಡ ನಾಳೆ ಬಿಸಸ್ಕೊಂಡ್ ಬರ್ತೀನ ನ ಸುಮ್ನೆ ತಂದ ಕೊಟ್ಟ ಅಂದ್ರೆ ನ ಮತ್ತ ಬೀ್ಲಿಕ್ಕೆ
ಯ ನಾಕೇ ನಾಕ್ ಆಗಡ್ತ ಅಂದ್ ಕೊಡ್ತೀಿ ನನ್ ಬಲ್ ಹಿಟ್ಟಿಲ್ಲ
ಬೇಡ ಬೇಡ ನಾ ನಾಳಗ್ ಹ್ತಿನಿ ಈ ಚಪಾತಿ ಮಾಡ್ತೀನ ಮ್ಯಾ್ ಹಿದ್ರು ರಟಿೋಳ್ವ ಈಗ ಚಪಾತಿ ಮಾಡ್ತನಿ ಚಪಾಚ ಹುದು ಮಲೆಟ ನ ಹದ
ಚಪಾತಿ ಹಿಟ್ಟದಲ್ಲಣ ಅಿದ ನನ್ ಬಲಿಿ
ಎಲ್ಲ ನಮ್ಮ ಆತ
ಹ್ಮ್
ಮಂಜೆ ನತ್ತಗತ ಕಲಸ ಬಂಗಾರ
ಹ್ಮ್ ಜನತ್ನತ ಬಿಡದಲ್ಲ ಹ ಮತ್ತೆ ಮೂಳ ಬೇಗ ಅನ್ನ ಅದ ಅಂದ್ರಿ ಅನ್ನ ಮಾಡ್ಲತ್ತರಿ ಸಾಂಬಾರ್ ಮಾಡ್ಬ ಹ್ಮ್ ಹ್ಮ್
ಇಡ್ಲಿ ಮಾಡಿ ಸಾಂಬಾರ ಬೇದ ಅನ್ನ ಕಿಟ್ಟಿನಿ ಪಲ್ಯ ಬೇದ ಅನ್ನಾಕ್ ಚಪಾ ಮಾಡಿಬಿಡ್ೀನಿ ಅಟೆ ಮತ್ತೆ ಏನ್ ಮಾಡಲ್ಲ
ನಾನು ಈಗ ವೊಸು ಬಟ್ಟೆ ಒಗದ ಹಾಕ್ಲಕತ್ತತಿನವ ಯಾವ ಹಿಡಲ್ಲಿ ಹಗನ್ ಬಟ್ಟೆಗಳು
ಚಾಣ ಎಲ್ಲ ತಿ ನೀನು ಬಿಡು
ಹ್ಮ್ ಹೊಸ್ಸು ಕೌದೀ ಹೋದದೆಲ್ಲಾ ಹೋಗದಕ ನೀವತ್ ಯಾಕೋ ಹೋಗ ಹಂಗ ಆಗ್ಯದ ಹಂಗೆ ಹೋಗದ್ ಬಿಟ್ಟ
ಅಕ ತೆಲಿ ಕೆಟ್ಟತ್ತ ಕೌ್ದಿ ಮಳಗಾಲತ್ ಕೌದಿ ಹೋಗ್ಲಿಕ್ಕ
ಕಂಡ ನ ಊಚು ವಲ್ಲ ಕತ ಜತೆ ಕು್ಧ ನಾ ನೀವುಿ
ಕಾಂಪಿಟೇಶನ್ ಇಟರ್ ನೋಡು ಹುಚ ಅಲ್ ಇಬ್ರು ನೀವ್್ ನ ಹ್ತೀರ ಅಂತ ಹಿಕರ
ಸುಗ ಹೊಸು ಒೋಗದಾಕ ಇದ್ ಕದಿ ಹೋಗದಾಕನ್ವತ್ತ ಹ್ಮ್
ಗುಧಾನೆ
ಮತ ಎನ್ ಮಾಡದು
ಸರ್ದಿ ಕಡೆ ಮಾತಿಲ್ಲ
ಎಳಿ ಕಮ್ ಆತುದ್ ಅದು ನಮ ಮನಿ ದೇವರದು ಹೋಗಲ್ಲದು ನಾನು ಬ್ಬಿಟ್ಟು ನನ್ ಹಿಂದೆ ಇರ್ತದೆ ಯಾವಾಗ ನೋಡ ಬ ಅಂಗೆ ಏರಸಕೊತ ತಿರಿಗಾಡದು ಹ್ಮ್ ಬಂದುದೆನ್ ಹುಚ್ಚಾ
ಗೊತ್ತಿಲ್ಲ ನಾನು ಕೇಳಿಲ್ಲ ನೋಡೋದಕ್ ಒಂದ್ ಸೀರೆ ಕುೂಚ್ ಕಟ್ಟೋದಿತ್ತು ಹತ್ತು ಬಂದ್ರ ಮತ್ತೆಲ್ ಬಿರು ನಾನೇ ಕಟ್ಟಿದ್ರ ಆಯತತ್ ಸುಮ್ಮದ
ಕೆ ಬ್ಯರೆದ ತಲ್ಲ ಗೊತ್ತಾಗಲ್ಲಾಗ
ಕಲ ಲೈನಿಂಗ್ ತರ್ಲಿಕ್ ಹೋಗಿದ್ದ ನಿನ್ನ ನೀ ಫೋನ್ ಹಚ್ಚಿದ್ದನ ಅವಾಗ ಅಯ ಅಲ್ಲ ಲೈನಿಂಗ ತರ್ಕ್ ಬಂದಿ ಅಂತ ಹೇಳಿಲ್ ನಿಂಗ
ಹ್ಮ್
ಅವಾಗರುಣ ಹೋದ
ಹ್ಮ್ ಅಂದ್ರೆ ಬಂದಿರ್ಬೇಕು
ಹ್ಮ್ ಎರಡು ಅಂತುರ್ ಅಲ್ಲದೆ ಬ್ೋ ಡೂಟಿ ಮುಗಸ್ಕೊ ಬಂದ ಹ ಹೆಂಗ ಬಂದ ಗೊತ್ತಿಲ್ಲ ಒಟ್ನಲ್ಲಿ ಹೋಗ್ಲತ್ತದ ಗಾಡಿ ಮೇಲೆ
ಹ್ಮ್ ಹ್ಮ್ ಕ್ಕೆಳ ಬೇಕ ಎಲ್ಲಾ
ಅಯ ಏನಂತ ಕೇಳಲಿ ನ ನಾ ಇದೀನಿ ದುಕಾನದಲ್ಲ ಆಮಲ್ಲ ಕಲಿ ಮುಂದಿಂದು ಹ್ಮ್ ಅಷ್ಟಕ್ಕೂ ದಾರೆ ನಾ ಹೆಂಗ ಕೇಳತಿರ್ಬೇಕ ಅವ ಇನ್ನ ಮನ ಬಳೇಕರೆ ಇದರು ಜರ ನಿ ಶೀರು ಮಾಡಿರ ಅಂದ್ರ ಸಂಗೀತಂತ ಕೇತದ್ರು ಬರದ ಗಾ ಮೇ ಹೋಗ್ಯ ನಾ ಇದೀನಿ ಇು ಕಟ್ಟ ಮಾಡ್ಕೊ ಹತಿನಿ
ಅ ಸ್ಕೂಟಿ ಅದಲ್ಲ ಗೊತ್ತಾಗಲ್ಗದ ಈಗ
ಹ್ಮ್ ಹ್ಮ್ ಹ್ಮ್
ತೋತೆತು
ಹ ಗಾಡಿನ ಕಂದ್ ಗಾಡಿನ ತೊಗೊಂಡಗನಾವ್ತ ಸ್ಕೂಟಿ ಮೇಲೆ ಹೋಗಿಲ್ಲ
ಹೌದ
ಹ್ಮ್ ತನ್ನಗಾಡಿ ಮೇಲೆ ಬಂದಾವ ಇವತ್ತು
ಹಂಗಂದ್ರ ಆಕಿ ಬಂದಂಗ ಕಾಣಲ್ಲ ಆಕಿ ಇದ್ರೆ ಸ್ಕಟಿತರ್ತಾನ
ಹ್ಮ ಹಾ
ಅಕ್ಕಿ ಕೆಲ್ಸ ನೀವಂದಿರಲ್ ಕಲೀಗ್ ಬರ್ತಳ ಯಾವದ ಬರ್ಳ ಒಟ್ು್ರಾರ್ರ್ತನ ಅ ಹೇಳಳ
ಶುಕ್ರಾರ ಬರ್ತೀಿ ಅಂದಳ ಅವ ಊರಿಂದ ಬರ್ತಿನಿ ಅಂದಳದ ಬರ್ತ ನಾ ಶುಕ್ರಾರ ಏ ಬರ್ತಿನಿ ಅಂದರು ಅವವ ಅಂದ ನಾನು ನಾನ ಕಲ ಕೊಡ್ತಾವಂತೂ ಓದತ್ತಿಲ್ಲ ಊರಿಂದಾನ ಯಾವತ್ ಕೊಡ್ತಾವಂತನ ಓದಲ್ಲ ನಾವ
ಹ್ಮ್
ಅದೂರು ಸುದ್ದಿನೇ ಗೊತ್ತಿಲ್ಲ ನನಗ ಅದ ಸೀರೆ ಕುೂಸಕಟ್ಟದಿತ್ತು ಕರಿಬೇಕಂದ್ರ ಇಲ್ ಬಿೂಡು ನಾನೇ ಕಕೊಂಡ್ತ ಒಂದಿನ ಕುತ್ ಜೆಂತನ ಅಂತ ನನ್ ಬಿಡ ಸುಮ್ಮ
ಹ್ಮ್
ಬನೀ ಕೊಡ್ತೀನಿ
ಯ ಹೆಂಗ ಕಟ್ಬೇಕ ಕಟ್ ಕೊೊಡ್ತೀನೀ
ಸದಾ ಇದು ಗ್ರ್ಯಾಂಡಾ
ಗ್ರೌಂಡದೆ
ಹೌದು ಹ್ಮ್ ಯಾರ್ದು
ಯಾರದಕ್ಕ ಇಲ್ಲ ಅದ ಅವ್ರ ಮನಿ ನಂದ ಬಳಿಕೆ ಬ್ಲೌಸ್ ಹೊಲಿಸ್ತಾರ ಅವ್ರದು
ಹ್ಮ್ ನನಗ ಯಾವ ಭರವಸೆ ಮ್ಯಾಲ ನೀವು ನನಗ್ ಕೊಡ್ಲಕತ್ತೀರವ
ನಿನಗೆ ಎಲ್ ಕುಡ್ತಬೇಕ ನಾ ಸಮ್ ಅಂದ ನೀನಾಂತಿಯ
ಹಾಕ್ತೀನಿ ಟೈಮ್ ತೋಗತೀನಿ ಅಟೆ ಹ್ಮ್
ಐದ್ ತಾರೀಕ ಮೂರ್ ಬ್ಲೌಸ್ ಅದೊಂದು ಸೀರೆ ಕುಚ್ಕಟ್ಟಿ ಕೊಡ್ಬೇಕು ಅವ್ರಿಗೆ
ಬ್ರ್ಯಾಂಡ್ ಸಿಂಪಲ್ ಅಂದ ಅಂದ್ರೆ ಬಡ ಬಡ ಹಾಕ ಕೊಡ್ತಿದೆರೀ
ಇಲ್ಲ ಇಲ್ಲ ಗ್ರ್ಯಾಂಡ್ ಅದ ಫುಲ್ ಗ್ರ್ಯಾಂಡ್ ಅದ ಕದು ಮಧು ಮಗಳು ಸೀರೆ ನಾವು ಮೊನ್ನೆ ಹಾಕಿದ್ದಿಲ್ಲ
ಹ್ಮ್ ಹ್ಮ್ ಆ ಪುಟ್ಟಿಯ ಪುಟ್ಟೆ ಪುಟ್ಟನ ಎಲ್ಲಾ ಮತ್ತ ಹೆಸ್ರ ಬದ್ಲಿ ಹ್ಮ್ ಹ್ಮ್ ಹ್ಮ್ ಹ್ಮ್
ಸಂಭು ಒಂಬೈನೂರು ರೂಪಾಯಿನ ತಗೊಂಡಲೇ ನಕ್ಕಿ ಯಾವ್ದದು
ಹ್ಮ್ ಮತ್ ನಾ ಹೇಳೇಳ್ತೇನದು ಸಸ್ತದ ಚಂದ್ ಸರಿಯಾಗಿ ನೋಡ್ಬೇಕ್ ಆನ್ಲೈನ್ಗ ನೋಡಿ ಇದ್ ಮಾಡ್ಬೇಕು ಅದು ಒಂಬೈನೂರು ರೂಪಾಯಿ ಹೇಳ ಆಮೇಲೆ ಹೇಳ್ತಾಳ ಅವ್ವ ಇದು ಜಾಸ್ತಿ ಹೇಳದಿತ್ತು ಅತ್ತ
ಹ್ಮ್
ಎಷ್ಟ ಅಗ್ಯತೆ ಎರಡೂವರೆ ಸಾವಿರ ಆಗಿದೆ ನೋಡ ಅಕಿ ಕಟ್ಟಿದ್ದದು
ಹಾ ಗುಣನೇ ಅಲ್ವ ಅಕಿಂದ ಗುಣ ಅಲ್ಲ ಅಂದ್ರ ಅದ ಹೈರಾಣ ಆಬಕ್ಲ್ವ ಯಾಕ್ ಆಗ್ಬೇಕು
ಆರಾಮ್
ಹ್ಮ್ ಕಣ್ಣು ಮುಚು ಕಣ್ಣು ಬಿಡ ಪಸಕ್ಕತ್ತ ಒಂದು ಸಾವಿರ ಎತ್ತ್ ಬಿಡ್ತೀನ ನನ್ನೇ ಬಿಸ್ನೆಸ್ ಚಂದ ಹ್ಮ್ ಸರಿ ನಾನು ಮಿಕ್ಸರ್
ಹ್ಮ್ ಸರಿ ಹಾಚ್ಲಿ ಹ್ಮ್ ನೋಡಿತು ಎಲ್ಲಿ ಬಾಯ್
ಬಾಯ್